ಹಾ ಏನ್ ಮಾಡ್ತರಿ
ಏನೆಲ್ಲ ರೀ ಖಾಲಿ ನೀವು
ಆರಾಮಾರಲ್ಲ
ನಾವಲ್ಲ
ಹ್ಮ್ ಆರಾಮ್ ನೋಡ್ಪ್ಪ ಏನ್ ಮಾಡ ಕುಂತಿರಿ ಈಗ.
ಏನಿಲ್ಲ ನಾವು
ತ್ಯ ಸಮಾಚಾರ ಏನಪ್ಪಾ ಹ್ಮ್ ಏನಿಲ್ಲ ನೋಡ್ ಊಟ.
ಊಟ ನಮ್ದ ಆಯ್ತು ನಿಮ್ದು.
ಆಯ್ತು ಏನ್ ಕೊಟ್ಟಿರ ಭೋಜನದದೆಾಗ.
ಇವತ್ ನಮ್ತ ಚಪಾತ್ ತ್ತಿ
ಚಪ್ಪತ್ತಿ.
ಮತ್ತೆ ಪಲ್ಲೆಹಿ
ಪಲ್ಲ್ಯೆ ಯಾಪ್ಪಲ್ಯ
ಮಜ್ಜಿಗ್ ತ್ತು ಸೌತೆ ಕಾಯಿ ಪಲ್ಲ್ಯೆ
ಹೌದಾ ಸತೆಕಾಯಿ ಪಲ್ಯ ಮಾಡಿದ್ರ. ಹೌದು ಮತ್ತೆ
ಇನ್ನೊಂದು ಯಾವ್ದ ಇತ್ತು ಬೆಳಿಗ್ಗೆ ಎಡ್ ಇಡ್ಲಿ ಒಂದಸೂರ ಮಿಕ್ಕತ್ತು ಇದ್ದತ್ತುು.
ನಿಂಬಲಿಿ
ಅಂದ್ರೆ ಉಳ್ದರ್ತದಲ್ಲ ಬೇಕಾರ ನಾವ್ ಬೇಕ್ರ ನಮ ಇಂಟ್ರ ನಮ್ಮ ಇಂಟ್ರೆಸ್ಟ್. ಕೃಷಿ ಮಹಾವಿದ್ಯಾಲಯ ಭೀಮ ರಾಯನಗುಡ್ಡಿ.
ಓ ಭೀಮರಾಯಗುಡಿ ಕೃಷಿ ಮಹಾವಿದ್ಯಾಲಯ ಭೀಮರಾಯಗುಡಿ ಕೇಳಿ ಅಗ್ರಿ ಮಾಡಿರ ಈಗ ನೀವೂಗೂಡ
ಹೌದು
ಅೌದೌದದು ನಾವೀಗ ನಾವು ಬಂದು ಈಗ ಇದು ಮಾಡಿವ ನಾವೀಗ ಏನಂದ್ರೆ ಬೀಕ್ಮ ಅಂತೇಳಿ. ಗೊತ್ತಲ್ವಾ ಹಲೋ
ಹಲೋ ಏನ್ ಮಾಡದ್ರೀ ಏನ್ ಮಾಡಿದ್ರ್
ಬಿಕಮ ಬಿಕಾಮ ಬಿಕಮ ಈಗ ನಾವು ಸಿಂಧನೂರಿನಲ್ಲಿ ಮಾಡಿವಿ.
ಸಿನ್ನೂರಾ
ನೀವು ಈಗ ಅಗ್ರಂದ್ರಲ್ಲ ಬಿ ಎಸ್ ಸಿ ಹ ಕೃಷಿ ಮಹಾಾವಿದ್ಯಾಲಯ ಭೀಮರಂಗುಡಿ
ಹ ಭೀಮಯಾನ್ಗುಡಿ
ಲ್ಲ ಉತ್ತಮವಾಗಿದೆ ಕಾಲೇಜು
ಹ್ಮ್ ಚೆನ್ನಾಗಿತ ಗಲಜು.
ಮುಂದ ಏನು ಮಾಡಕ್ ಮಂದಿರಿ ನೀವು
ಮು್ದ ಬೇರೆ ಯಾವ್ದಾದ್ರ ಕಂಪ್ನಿಲಿ ಜಾಬ್ ಸಿಕ್ರ ಅಲ್ಲಾದ್ರೂ ಹೋಗ್ಬೇಕು
ಹೌದಾ
ಹ್ಮ ಫ್ಯೂಚರ್ ಫ್ಯೂಚರ್ ಅದೇನು ಹ ಚೆನ್ನಾಗೈತೆ ಕಾಲೇಜ್ ಮತ್ತೆ ಸಮ್ಮಿ ಖಾಲಿ ಇದೀವ್ರೀ
ಹೌದಾ ಕ್ಲಾಸ್ ಅಂಬೋದು ಏನ ಇರ್ಲ್ಲ ನಿಮಗೆ
ಹ ಇವಾಗ ಸತಿಿಕ ಅವಲ್ಲ ಕ್ಲಾಸ್
ಗುರುಗಳು ಎನ್ ತಾನಲ್ಲ ಕ್ಲಾಸ್ ಶಿಕ್ಷಕಗಳು ಹ್ಮ್ ಮೇಡಮ್ಗಳು ಯಾರು?
ಹ್ಮ್ ಮೇಡಮ್ಗಳು. ಇಲ್ಲ ಜ್ಯೋತಿ ಮ್ಯಾಮ್ ದ ಇ ಅವ್ರು ಬೆಳಿಗ್ಗೆ ಎನ್ ತಗಂಡ್ರು
ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರು
ಹಾ ಹೌದು ಅವರು ತುಂಬಾ ಚೆನ್ನಾಗಿತ್ತ ಎಲ್ಲ ಕರೆಕ್ಟ್ಕ್ಸ್ಪ್ಲೇನ್ ಮಾಡ್ತಾರೆ ರವ ಹ್ಮ ಚೆನ್ನಾಗರ್ತಾರೆ ಚಿತ್ರ ಹಾಕಿ ವಿವರಣೆ ನೀಡ್ತಾರ ಅವರು
ಅ ಮತ್ತೆ ನಿಮ್ಮದ ಪಕ್ಷಿಗಳು ತುಂಬಾ ಇರ್ಬೇಕಲ್ಲ?.
ಹೌದ್ ಇದಾ ವೆಲ್ಲಿ
ಜಸ್ ಗ ನಮಿಗಿ.
ಹೌದು ಕೆಸತ್ತ ಸೌಂಡ್ ಹ ನೋಡ.
ಪಕ್ಷಿ ಹೆೇಸ್ತರ ಏನದು?.
ಈ ಪಕ್ಷಿ ಹೆಸರು ನಮ್ಮೂರಲ್ಲಿ ಟ್ಯೂ ಅನ್ ತಾರೆ ಬಟ್ ಇಲ್ಲಿ ಬ್ಯಾರೆ ಬ್ಯಾರೆ ಕಡೆ ಒನ್ನೊಂದ್
ಹೌದ ಹೌದು ಹೌದು ನಂಬಲ್ಲಿ ಹೆಂಗೆ ಟ್ಯೂ ಟ್ಯೂ ಅಂತಾರ ಅದ್ ಯಾವ್ ಹೆಸರಂತಾರೆ. ಅದು ಅದು ಪಕ್ಷಿ ಮತ್ತೆ ತನ್ನ ಎಲ್ಲಿ ಮೊಟ್ಟೆ ಹಡದ ನ ಅಲ್ಲಿ ನೀರ್ ಬೋರ್ ಎ ಸಿಗುತ್ತತ್ತು ಅ ಏನೋ ನೀರು ಇರ್ತವೆಂತೆ ಹೌದೌದು ಇಲ್ಲಿ ಮೊಟ್ಟೆ ಎಡ್ತೈತೆ ಅಂತಲ್ಲ ಅಲ್ಲಿ.
ಹ ಆ ಯಾವ ಆ ಮೊಟ್ಟೆ ಇಡ್ತದಲ್ಲ ಆ ಪ್ಲೇಸ್ ಅಲ್ಲಿ ನೀರ್ ಸಿಗ್
ಹ್ಮ್ ಅದೇ ಏನ್ ಬೋರ್ವೆಲ್ಲ ಹೊಡಿತಾರಲ್ಲಾ ತುಂಬಾ ಚೆನ್ನಾಗಿ ನೀರು ಹೊಡಿತಾರಲ್ಲ. ಅದೇ ಏನಂತಿರಲ್ವಾ.
ಯ ಹ್ಮ
ಹ್ಮ್ ನಿಮ್ ಬರಿ ಹಾಕ್ಳ ಅನ್ ಎಮ್ಮಿ ಏನು ಇಲ್ವಾ.
ಮ ಇದಾವ ನಮ್ ಕಡೆ ಎಮ್ಮೆ ಇದಾವ ಆಕಳ ಇದಾವ್ ಇಲ್ಲ ಇವ ನಮ್ ಕಾಲೇಜ ಇಲ್ ಎಮ್ಮೆ ವಾ,
ಹಾ
ನಮ್ಮ ಹತ್ರ ಇರೋದ್ ಒಂದ್ ಮೂರ ಆಯ್
ಮುರ್ರ, ಶ್ರುತಿ ಅವ್ವ ಹಾ ಹೌದೌದು. ಹಾ
ಅವೆಲ್ಲ ಇದಾವ ನಿಮ್ಮ್ ಹತ್ರ,
ನಂಬಲ್ಲಿ ಬಂದ ಅವೇ ಸೇಮೆ ಇರುದೆ ಮುರ್ರ ಜರ್ಸಿ ತರ ಅವ್ ಇವ್ ಮತ್ ತ್ತ್ ಏನಂತಾರೆ ಜವರಿ ಎಮ್ಮೆ
ಹ್ಮ ಹಾ ಜವರೆಮ್
ಜವರೆಮ್ಮೆ ಮಜಿ ಇದು ಚೂಜಿ ಹಾಕ್ಳ ಅಂತಾರೆ.
ಹ್ಮ್ ಹ್ಮ್
ಚೂಜಿ ಚೂಜಿ ಎಮ್ಮಿ ಅಂತಾರೆ.
ಸೂಜಿ ಏಮ್ಮೆ ಅಂತಾರ
ನಿಮ್ಮಲ್ಲಿ
ಇಲ್ಲ ನಾರ್ಮಲ್ ಜವಾರಣೆ ಅಂತ್ರ್ ನಮ್ಗ್ ಅದಿಕ್
ಹೌದೌದು ಜವರಿ ಏಮ್ಮಿ ಅಂತಾರೆ ನಮ್ಮಂಬಲ್ಲಿ ಬುಡ ಹಂಗೆ ಅಂತಾರೆ. ನಾವು ಇರೋದೀಗ ಸಿಟಿ ಇರ್ಬೋದು ಅಂದ್ರೆ ಆದ್ರೆ ಹಳ್ಳಿಯಲ್ಲಿ ಎಮೆ ಅಂತ ಕರಿತಾರಲ್ವಾ.
ಹ್ಮ್ ಹಾ.
ಪಾಣ
ಹಓ ಕೋಣ ಅಂದ್ರೆ ಗಂಡ್ ಇತ್ ಅದ್ರ ಕೋಣ
ಕೊಂಡು ಇದು ಲಿಂಗ ಹ್ಮ್ ಗಂಡುಲಿಂಗ ಹೆಂಗರ್ತೇವೆ ತುಂಬಾ ಉತ್ತಮವಾಗಿ ಹಾಲು ಕೊಡ್ತವೆ
ಕೋಣಕ್ ಹಾಲ್ ಕೊಡುತ್ತಾ,
ಇಲ್ಲ ಎಮ್ಮಿ.
ಎನ್ ಓಕೆ ಓಕೆ
ಹೌದೌದು ಮತ್ತೇರಿೀ ಏನ್ ಚೆನ್ನಾಗಿದ್ರ ಹ್ಮ ಚೆನ್ನಾಗಿ ನಿಂಬಲ್ಲಿ ಎಷ್ಟು
ನಮ್ಮ ಮನೇೆಯಲ್ಲಿ ಹೆಮ್ಮೆ ಒಟ್ಟ ಮ ಇಲ್ಲೇ ಎಲ್ಲ
ಹೌದಾ
ಹಾ
ನಿಮ್ಮ ನೀವುಸ್ ಜ
ನಮ್ಮಲ್ಲಿ ಬಳಿಕೆ ಅಂದ್ರೆ ಬೇರೆಯವರೆಲ್ಲ ಮಾಡ್ತಾರ ಬಟ್ ನಾವು ಮಾಡಲ್ಲಷ್ಟೆ ಹಾ ಹ ಮತ್ತೇನಲ್ಲಾರೀ ಎಲ್ಲಾ ನಿಮ್ ಕಡೆ ರೀ
ಹ್ಮ್ ಮಧ್ಯಾಹ ಆರಾಮ್ ನೋಡ್ರಿ ನಿಮ್ಮ ಊ ಈ ಹೋಗಲ್ವಾ
ಹೌದು ಹೋಗ್ಬೇಕಾಗತೆ ಇವಾಗ ನೋಡ್ತಿವಿ ಇವತ್ತಲ್ಲ ನಾಳೆ ಹೋಗ್ಬೇಕು ಒಂದಚೂರ ಹಂಗೆ ವೇಟ್ ಮಾಡ್ಕೊಂಡಿವವಿ
ಹೌದಾ ರಜೆಯನ್ನು ಕೊಡಲ್ಲ ನಿಮ ಗೆ
ಹೌ ಅದೇ ಕೊಡ್ತಾರೆ ಅ ಅದು ಸಮಯ ಹೋದ್ಮೇಲೆ ಆರ್ತೆ ನಮ್ದ
ಹೌದೌದ ಚಮ್ಮ ಬ್ರೇಕ್ ಹಂತಾರಲ್ಲ ಏನಂತಾರಲ್ ಅದು ಬ್ಯಾಸಿ ರಜಾ
ಆ ಬೇಷಗಾರಜೆ ಅಂತೆಲ್ಲ ಏನ್ ಇರಲ್ಲ ನಿಮ್ಗೆ
ಹೌದಾ
ಲ್ಲಿ ಅರ್ಧ ದಿನ ಇರ್ತ್ತೆ ನಮ್ಮ್ ಕಾಲೇಜ್ ಬೆಳಗ್ಗೆ ಎಂಟು ಗಂಟೆ ಇಲ್ ಮಧ್ಯಾಹ್ನ ಒಂದುವರೆವಗೂ
ಹಂಗೆ ಇರುತ್ತೆ ನಿಮಗೆ ಸ್ಕೂಲ್ ತರ
ಹ್ಮ್ ಸ್ಕೂಲ್ ತರಾಗಿರ್ತ ಅವಾಗ
ಹೌದಾ ಹ್ಮ ಕ್ಲಸ್ ಎ ನಡೀತೇವೆ ದಿನಕ್ಕೆ
ದಿನಕ್ಕೆ ಸೋಮವಾರ ದಿನ ಎಲ್ಲ ಕ್ಲಸ್ಡಡ್ತವೆ ಯಾಕಂದ್ರೆ ಅವದು ಬಿಡ ಅಂತಾರೆ ಯಾರುಲ್ಲ
ಹೌದೌದು ಚೆನ್ನಾಗಿ ಹೇಳತ ರಂಗರ ಪಾಟ್ ಎಲ್ಲ ತುಂಬಾ ಚೆನ್ನಾಗಿ ತರಂಗರೆ
ಅತ್ಯುತ್ತಮವಾಗಿ ಹೇಳ್ತಾರೆ
ತುಂಬಾ ಉತ್ತಮವಾಗಿರುತ್ತವೆ ಕ್ಲಾಸ್ಗಳು
ಹೌದು
ಹ್ಮ್ ನಿಂಬಲ್ಲಿ ದೇವು ಎಂಬೋರು ಇರ್ಬೇಕಲ್ಲ ಅಣ್ಣವರು
ಹಾ ಹಾ ದೇವು ಗೊತ್ತ ತಾ ನಿಮಗೆ
ಹೌದು ಊಟ ಅಡುಗೆ ಮಾಡುತ್ತಾರಲ್ಲ ಅವ್ರೇಏನ ನೀಡುತ್ತಾರಲ್ವಾ
ಹ್ಮ್ ಹೌದೌದು ಊಟ ಕೊಡಕ್ ಬರ್ತ
ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿದ್ದಾರೆ ಅವರು
ಹೌದಾ
ಫೇಮಸ್ ಆಗಿದ್ದಾರೆ
ಇಲ್ಲ ನೋಡಿಲ್ಲಾರೆ ನಾವು
ತಮ್ಮಲ್ಲಿ ಮೊಬೈಲ್ ಇರುವ ತೆಗೆದುಕೊಂಡು ತುಂಬಾ ವಿಡಿಯೋ ಚೆನ್ನಾಗಿ ಮಾಡಿ ಅಪ್ಲೋಡ್ ಮಾಡ ಅದರಿಂದ ತುಂಬಾ ಲೈಕ್ಸ್ ಶೇರ್ ಎಲ್ಲ ಕಮೆಂಟ್ ಕೂಡ ಬಂದಿದ್ದಾವೆ
ಹೌದಾ
ತುಂಬಾ ಉತ್ತಮವಾಗಿ ಡ್ಯಾನ್ಸ್ ಅನ್ನು ಆಡ್ತಾರೆ ಅವರು
ಹೌದು ಅವ್ರ ಗಿಡದ ಬಗ್ಗೆ ತುಂಬ ಕಾಳಜಿನು ಕೂಡ ಐತೆ
ಅದ್ರಂದ ಫೇಮಸ್ ಆಗಿದ್ದಂಗೆ ಇದ್ದಾರೆ ಅವರು ಹ್ಮ್ ನಿಂಬಲ್ಲಿ ನಿಂಬಲ್ಲಿ ಹ ಹೌದೌದೌದು ಹ್ಮ್ ಮತ್ತೆರಿ
ಮತ್ತೆ ಏನಲ್ಲೀ ಹೌದು ನಿಮ ಅಷ್ಟೆಲ್ ನಿಮ್ಮ ವಸ್ತಲ್ಲ ಏನು ಇದೆ ಅಲ್ಲ ಹ ಅಲ್ಲಿ ಗಿಡ ಹ ನಿಮ ಎಲ್ಲಾ ಗಿಡ ಎಷ್ಟ ಇದಾವೆ ಅಲ್ಲಿ ಮಿನಿಮಮ್ ಅಂತ
ಮಿನಿಮಮ್ ನಂಬಲ್ಲಿ ದಿನಕ್ಕೆ ದಿನಕ್ಕೆ ಇಡ್ತೀವಿ ನಾವು ಗಿಡಗಳು
ಹೌದಾ
ಹೌದು ದಿನ ದಿನ ಇಡ್ತೀವಿ ನಾವು ಹುಡ್್ರ ಒಬ್ಬರು ಒಂದು್ ಗಿಡ ಇಡ್ತೀವಿ ವಸಂತಿ ನಿಲಯದ ದಲ್ಲಿ ಬಂದು ಮಿನಿಮಮ್ ಎರಡ್ ನೂರ ಗಿಡಗಳು ಇದ್ದಾವೆ ನಮ್ಮಲ್ಲಿ
ಮಿನಿಮಮ್ ಎಐಡ್ನೂರು ರಾ ಅತ್ತೇನಾ ಹಲೋ ಹೌದನು ಹ್ಮ ಹ್ಮ್ ನಮ್ಮತ್ ಪತ್ರ ನೀದಾವ ಗಿಡ ನಮ್ಮ ಹತ್ರನ ಇದಾವೆ
ಹ್ಮ್
ಹ್ಮ ಸುಮಾರು ಒಂದು ಸಾವಿರಿಂದ ಹದ್ನೈನೂರ ಇರ್ಬೋದು
ಹೌದಾ
ಹ್ಮ್
ಚೆನ್ನಾಗಿರ್ತವೆ ಗಿಡಗಳು ಯಾವ್ಯಾವ ಇರಾವವಿ ಅಂತ ಒಂದ್ ಎರಡು ಗಿಡಗಳು ಹೆಸರು ಹೇಳ್ರಿ
ಅಂದ್ರ ಬೇವನ್ ಮರ ಅಶೋಕ್ ಮರ
ಬೇವಿನ್ಮಾರ ಆಶೆೇಕ ಕುಮಾರ ಬಾದಾಮಿ ಬಾದಾಮಿ ಅಂದ್ರ ಅ್ರೆ ಯಾವವು ಖಜ್ಜುರು ಬಾದ ಮೀನಾ
ಅಲ್ಲ ಅಲ್ಲ
ಯವುು
ಈ ನಾರ್ಮಲ್ ಆಗಿ ದೊಡ್ಡದಾಗಿ ಉದ್ದ
ಹಓ ಅದು ಅದು ಅದು ಬಾದಾಮಿ ಗೊತ್ತ ಗೊತ್ತಾಯ್ತು ಗೊತ್ತಾಯ್ತ್ ಗೊತ್ತಾಯ್ತು ಬಾದಾಮಿ ಹ್ಮ್ ಹ ಮತ್ತೆ ತ್ತರ
ಮತ್ತೆ ನಮ್ ಕಡೆ ಏನಿಲ್ಲ ಸರ್ ಎಲ್ಲ ನಿಮ್ದೇ
ಇಲ್ಲ ಚೆನ್ನಾಗಿದ್ದೀರಲ್ಲಲ್ಲ ನೀವೆಲ್ಲಾ
ಚೆನ್ನಾಗಿದೆ ನೀವು ಚೆನ್ನಿದೀಲ್ಲ
ಎಲ್ಲಾ ಚೆನ್ನಾಗಿದನಪ್ಪಾ ನಿಮ್ಮ ಮನೆಯವ್ರು ಎಲ್ಲಾ ಚೆನ್ನಾಗಿದಾರ ಅಪ್ಪ ಅಮ್ಮ
ಎಲ್ಲಾರಾಮ್ ನಿಮ್
ೇರೆ ಎಲ್ಲ ತಾಯಿ ತಂದೆ ಚೆನ್ನಾಗಿದ್ದರು ಅಲ್ವಾ ಹ್ಮ್ ಹೌದಾ ಮತ್ತೇನು ಊರಿಗೆ ಹೋಗೋ ಪ್ಲಾನ್ ಆಗ ಏನು ಏನು ಇಲ್ವಾ
ಇವತ್ತೇಏನು ಹೋಗ್ಬೇಕಿತ್ತು ನಮ್ಗೆ ರಜೆ ಕೊಟ್ಟ ಕೊಡ್ತಾರ ಎಲ್ಲ ಗೊತ್ತ
ಹೌದಾ ನಿಮ್ಮಲ್ಲಿ ರಜೆ ಗೀಜ ಏನು ಕೊಡಲ್ವಾ
ಅವ್ರ ಅಷ್ಟ ಇದೇ ಕೊಡಲ್ಲ ಹೌದು ಅದ ಅವ್ರ ಊರ್ಗ್ೋಗಪ್ಪಬೇಕಕ್ ಅ್ರೆ ನ ಯಾವ ಹೋಗಬೇಕಾದ್ರೂ ಹೋಗ್ಬೋದು
ಹೌದಾ ಮತ್ತೆ ನಿಮ್ಮಲ್ಲಿ ಹೌದಾ ಮತ್ತೇನ್ರಿ ನೀವು ಯಾವಾಗ ಊರಿಗ್ ಹೋಯ್ತೀರಿ
ನಾವು ಹೋಗ್ಬೇಕು ಊರಿಗೆ
ಹ್ಮ್ ಅದೇ ಇದು ನಿಮಲ್ಲಿ ಗಿಡಗಳು ಮತ್ತೆ ಮಧ್ಯಾಹ್ನ ಏನ ಕೊಡ್ತಾರ ಊಟ ನಿಮಗೆ
ಮಧ್ಯಾಹ್ನ ಅದೇ ಅನ್ನ ಚಪಾತಿ ಎರಡ್ ತರದ್ದ ಯೇವಾದ್ರೂ ಪಲ್ಯ ಇರ್ತವೆ ಅನ್ನ ಸಾಂಬಾರು
ಹೌದಾ ಪರ್ವಲ ಪರವಲ್ಲ ಹಂಗಾರ ಊಟ ಚೆನ್ನಾಗ ಕೊಡ್ತಾರ ಹಂಗಾರ ನಿಮ್ಗೆ ಹೌದಾ ಚೆನ್ನಾಗಾಗಿದೆ ಎಲ್ಲಾ ಚೆನ್ನಾಗಿದ್ದಾರೆ ಹಂಗಾರೆ ಆಗಿಟ ಎಲ್ಲ
ಹ್ಮ್ ಎಲ್ಲಾ ಚೆನ್ನಾಗಿತಾರ
ಎಲ್ಲಾರಪ್ಪ ಮತ್ತೆನ ಸಮಾಚಾರ
ನಮ್ ಕಡೆ ಏನಿಲ್ಲ ಎಲ್ಲಾ ನಿಮ್ದರಿ
ಹ್ಮ್ ಎಲ್ಲಾ ಚೆನ್ನಾಗಿದೀರಂಗ್ರ
ಹಾ ಚೆನ್ನಾಗಿದ್ದಾರೆ
ಇದು ಗಿಡಗುಳು ಹೆಸುರೆಳು ಒಂದೆರಡು ಹೊಲ್ದ ನಿಮ ನಿಮ್ಮಲ್ದ ಏನ್ ಬೆಳಿತಾರೆ
ನಮ್ಮಲ್ದಾಗೆ ನಾವು ಹತ್ತಿ ಬೆಳ್ತೀವಿ
ಅತ್ತಿ
ಕಾಯಿಪಲ್ಲೆ
ನಾವು ಕಾಲ್ ಮಾಡೋದಕ್ಕೆ ತುಂಬಾ ಹೃದಯ ಧನ್ಯವಾದಗಳು ಹೊರಗ ಹೊಂಟಿವಿ ಸರಿ ಬಾಯ್ ವರಾಮ ರು ಚಮಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು